ಇನ್ನಿಂದ ನಡದು ಆರಾಮ್ ಇದೆಯಾ.
ಇಲ್ಲ ವಾರ ಹೊರಗಡೆ ಹೋಗ್ಬಾರ್ದ ನೇನು.
ಹೌದಾ ಇಲ್ಲ ಇಲ್ಲ ಸರಿ ಮತ್ತೆ ಮತ್ತೆ ಏನ್ಡದಪ್ಪ ಆ ಸಮಾಚಾರ ನಾಲ್ಕೈದು ದಿನ ಫೋನ್ ಹಚ್ಚಿಲ್ಲ.
ನೀನೇ ಫೋನ್ ಹಸ್ತಿ ಅಲ್ಲಾ.
ನಾನಪ್ಪಾ ನಂದು ಫೋನ್ ಕೆಟ್ಟ ಬಿಟ್ಟಿದೆ ನಾನು ಎಲ್ಲಿ ಎಚ್ಲಿ ಹೇಳು ನಂದು ಫೋನ್ ಮಾಡಸೋಕ್ಕಾಗ ಒಳಗ ನನಗ ಇನ್ನ ಮಾಡ್ಸ ಮಾಡಸ್ಬೇಕಲ್ಲತ್ತೀನಿ ಒಂದ್ ಸ್ವಪ ರೋಕ್ಕೋದೊಂದು ಪ್ರಾಬ್ಲಮ್ ಇದೆ.
ಹ್.
ಅದಕ್ಕೆಲ ಸುಮ್ ಸುಮ್ ಕುಂತೀನಪಾ ಒಂದ್ ಐದರ ಸಾವಿರ ಸಿಗತದೇನಪಾ ನಿಮ್ಮಂಬಲ್ಲಿ.
ಐದಾರು ಸಾವಿರನಾ.
ಹಾ.
ಇಲ್ಲ ಇವಾಗ ಜಸ್ಟ್ ಅಬ್ದುಲ್ ಕೊಟ್ಟೆ ನನ್ ದುಡ್ಡು.
ಹೌದಾ ಇಲ್ಲ ನಾನ್ಸ ಸ್ವಲ್ಪ್ ಫೋನ್ ಮಾಡ್ಸ್ಲಕ್ ಬೇಕಿತ್ತು ನಂಬಲ್ಲಿ ಬರಾವ್ ಇದಾವೆ ಅವು ಇನ್ನೊಬ್ಬ ಸಲಿಮ ಅಂತ ಕೊಡವ ಇದಾನೆ ಒಂದ್ ಎರಡ್ ಸಾವಿರ ಇಲ್ಲ ನಾಕಕ್ ಸಾವಿರ ಕೊಡ ಇದ್ದಾನೆ ಸ್ವಪ ಕೊಡಲಾಗ ನ್ನು ಅದಕ್ಕೆ ರೊಕ್ಕ ಪ್ರಾಬ್ಲಮ್ ಆಗೇತಿ ಸ್ವಲ್ಪ್.
ಎಷ್ಟು ಕೊಡ್ಬೇಕ ಅವನು.
ಅವ್ನು ನಾಲ್ಕು ಸಾವಿರ ಕೊಡೋದದೆ ಟೋಟಲು ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಹಿಂಗೆ ಈ ಥರಾನೇ ಹೇಳ್ಕೊ ಅಂತು. ಸಮಯ ಇದು ಮಾಡುತ್ತಾನೆ ಸುಮ್ನೆ ಅವನು ಅದಕ್ಕೆ ಈಗ ನಿಂಬಲ್ಲಿ ಕೇೇಳಬೇಕು ಎಷ್ಟ ಸಿಗ್ತಾವ ಅಂತ ನೀನ ಕೇಳಿದೆಪ್ಪ
ಇದಾವ ನಿಂಬಲ್ಲಿ ಇಲ್ಲಾ ಈಗ
ನಾನು ಇವ ಜಸ್ಟ್ ಅಬ್ದುಲ್ ಕೊಟ್ಟಿದ್ದೀನಿ ಒಂದ್ ಮೂರ್ ಸಾವರ
ಹ್ಮ್ ಮೂರ್ ಸಾವಿರ ಕೊಟ್ಟಿದ ಹೌದೌದು ಅಬ್ದುಲ್ ಅವನ ಅವನ ಅವನ್ ಹೆಂಗ್ ಬ ಹುಡುಗ ಕೊಡ್ತಾನೆ ಅವನು ಯಾವ ಭರವಸೆ ಮ್ಯಾಗ ಕೊಟ್ಟಿದ್ದೆ ಅವನಿಗೆ ನೀನು
ಇಲ್ಲೋ ಮಾರಾಯ ಕೊಡ್ತಾನ ಅವ್ನು
ಹೌದಾ ಎಲ್ಲಿ ಫೋನ್ ಎಲ್ಲಿ ಇಡ್ಕಂತ ನೀನು ಸೌಂಡ್ ಕೇಳಿಸ್ತಾ ಇಲ್ಲ.
ಯಾವ ತರ ಏ ನಿನ್ಫೋನ್ ಇದೆ ತರ ಆಗದ ಯಾವ ತರ ಬರ್ತದೆ ಸೌಂಡ್
ಅಲ್ಲಲ್ಲ ಅಗೇ ಫಸ್ಟ್ ಈಗ ಸರಿಯಾಗಿ ಬಂತು ಸ್ಲ್ಪ ಸ ಕ್ಲಿಯರ್ ವಾಯ್ಸ್ ಬಂತು ಈಗ ಸ್ವಲ್ಪ ದೂರ್ ಫೋನ್ ಹಿಡ್ಗಗ್ ಹಿಡದಾಗ್ ಹೆಂಗ ಬರ್ತ ಸೌಂಡು ಆ ತರ ಬರ್ತಾ ಇದೆ ಈಗ
ಅದು ಇಯರ್ಫೋನ್ ಹಾಕಂತೀ ನಾನು
ಓ ಈರಫೋನ್ ಈಗ ಸರಿಯ ಬರ್ತಿದೆ ಇಯರ್ಫೋನ್ ಹಾಕಿದ್ಯಾ
ಹ್ಮ್.
ನಾನು ಯರ್ಫೋನ್ ಹಾಕಿತೀನಿ ಆರ ಸ ಕಟ್ ಕಟ್ ಬತತೆ ನಾನು ಹಾಕೆ ನಾನು ಏರ್ಫೋ ಹಾಕತಿದ್ದೆ ನಾನು ಎಳ್ಕಂದ್ರೆ
ಹೌ ನಿಂತ್ಕ ಕೊಡ ನಿನ್ ಎರ್ಫೋನ್ ಇದ್ರೆ ನಾ ಹಾಕೊಂತಿನಿ.
ನಂದುು ರೊಮ್ನಯಾಗ ಐತೆ ನೀ ಏನ್ ಓದ್ಲಾತಯಾನ ಹಂಗೆ
ಏ ಇಲ್ಲ
ಹ್ಞ ಈಗ ಚೆನ್ನಾಗಿ ಬರ್ತಾ ಇದೆ.
ಮತ್ತೆ ಊರಲ್ಲ ಎಲ್ರರು ಆರಾಮ್ ಇದ್ದಾರಾ.
ಊರಲ್ಲ ಎಲ್ಲಾ ಆರಾಮ್ ಇದಾರಪ್ಪಾ ಮಳೆ ಎಲ್ಲ ಬೆಳೆ ಎಲ್ಲ ಏನ್ ಮಾಡ್ತೀರ ಮಳೆ ಮಳೆ ಎಲ್ಲಾ ಅದೆ ಮಳೆ ಬಂದಾಗ ರೈತ ರೈತರ ಮುಖದಲ್ಲಿ ಒಂದು ಮಂದ ಆಸ ಖುಷಿ ಎಂಬುದು ಬರ್ತದೆ.
ಇಲ್ಲಿ ಮಳೆನೇ ಎಲ್ಲ ಮಾರಯ ಏನ್ ಮಾಡಬ
ಏನ್ ಮಾಡುತ್ತೆ ಅಲ್ಲಿ ನಮ್ಮೂರ್ ಬಲ ಎರಡು ಊರಿಗೆ ಮಳೆ ಬಂದಿದೆ ನಮ್ಮೂಊರಿಗೆ ಬಂದಿಲ್ಲ ಏನ್ ನಮ್ಮೂರ್ ಶಾಪ್ ಅ ಬಿದ್ದವು ಏನು ಬಿದ್ದಿದೆ ಗೊತ್ತಲ್ಲ.
ಹೌದಾ?
ಮಳೆ ಸಲಕ ಸಳವಾಗಿ ಅಲ್ಲ ಇದನ್ನ ಹ ಪದ ಆಡೋದು ಎಲ್ಲಾ ಏನೇನೋ ಮಾಡ್ತಿದಾರಪ್ಪಾ ಊರಲ್ಲಿ ಅಂದ್ರನು ಮಳೆ ಬರ್ಲಾಗಿದೆ ಏನ್ ಮಾಡ್ತಿವಿ.
ಹ್ಮ್
ಹ್ಮ
ಹ್ಮ ಏನ್ ಮಾಡ್ತೀ ಮಾರಯಾ ನಮ್ಮ್ ಮಳೆನಾಡಲ್ಲ ಕರಾವಳಿ ಪ್ರದೇಶ ಇಲ್ಲಿ ಮಳೆ ತುಂಬಾ ಬರ್ತಿದೆ.
ಹೌದ ಆ ಕಡೆ ಮಳೆ ಬಾಳ ಬರ್ತದೆ ಈ ಕಡೆ ಮಳೆನೇ ಇಲ್ಲ ಇದು ಮಳೆ ಬರಲ ಬರಲಾರದಕ್ಕೆ ಸೈಂಟಿಫಕ್ ಕಾರಣ ಏನು
ಅಂದ್ರೆ ಇವಾಗ ಇದು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ಎರಡು ವಿಭಾಗ ಮಾಡಿದ್ದಾರೆ.
ಹಾ
ಇವಾಗ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕವನ್ನು ಎರಡು ವಿಭಾಗ ಮಾಡುವ ನದಿ ತುಂಗಭದ್ರಾ ನದಿ.
ಹಾ
ಅದ್ ನದಿ ಅಂದ್ರೆ ಉತ್ತರ ಕರ್ನಾಟಕದು ಅಂದ್ರೆ ಸ್ವಲ್ಪ ಅಲ್ಲಿ ಅಂದ್ರೆ ಗಿಡ ಮರಗಳ ಆಗ್ಲಿ ಅಂದ್ರೆ ಹುಲ್ಲುಗಾವಲು ಜಾಸ್ತಿ ಹುಲ್ಲುಗಾವಲು ಪ್ರದೇಶ ಅದು ಗಿಡ ಮರಗಳು ಜಾಸ್ತಿ ಇಲ್ಲ ಇಲ್ಲಿ ಇದು ದಕ್ಷಿಣ ಕರ್ನಾಟಕ ಅಂದ್ರೆ ಈ ಕಡೆ ಅಂದ್ರೆ ಘಟ್ಟಗಳು ಇದದೆ ಪಕ್ಷಿಮ ಘಟ್ಟ
ಹಾ
ಹ ಪಕ್ಷಿಮ ಘಟ್ಟಗಳು ಜಾಸ್ತಿ ಇದೆ ಅಲ್ಲ ಅದಕ್ಕೆ ಅಲ್ಲಿ ಗುಡ್ಡಗಾಡು ಪ್ರದೇಶ ಜಾಸ್ತಿ ಇದೆ
ಹ್ಮ್
ಅಂದ್ರೆ ಇವಾಗ ಆವಿಯಾಗಿ ಅಂತ ಅಂದ್ರೆ ಇವಾಗ ಅರಬ್ಬಿ ಸಮುದ್ರದಿಂದ ನೀರು ಹವಿಯಾಗಿ ಮೋಡ ಹಾಗಿಸಿ ಮುಂದ ಅಲ್ಲಿಂತ ಮುಂದ್ಗಡೆ ಹೋಗುತ್ತದ
ಹ್ಮ್ ಹ್ಮ್
ಮುಂದ್ಗಡೋದ್ಲೆ ಅಲ್ಲಿ ಅದು ಗಿಡ ಮರಗಳು ಇರುತ್ತಲ್ಲ ಗಿಡ ಬೆಟ್ಟ ಇರುತ್ತಲ್ಲಾ ಬೆಟ್ಟ ಗಾಳಿನ ಮುಂದ ಹೋಗೋಕೆ ಬಿಡೋದಿಲ್ಲ ಅ ಅಲ್ಲೇ ಅಂದ್ರೆ ಶೇಖರಣೆ ಮಾಡ್ಕೊಂಡ್ಬಿಡ್ತ ಅದು ಈ ತರ ಶೇಕರಣ ಆಗಿಸಿ ಅಲ್ಲೇ ಜಾಸ್ತಿ ಮಳೆ ಆಗೋದು ನಮ್ಮ್ ಕಡೆ ಒಂದ್ ಸ್ವಲ್ಪ ಮಳೆ ಆಗೋದ ಅಷ್ಟೇ
ಹೌದ ಈಗ ನಮ್ ಕಡೆ ಮಳೇನ ಇಲ್ಲ ಅಲ್ಲ ಅದಕ್ ನಮ್ಮೂರಲ್ಲಿ ಏನಂತಾರೆ ಎಲ್ಲಾ ನಮ್ಮ್ಊರ್ಗ್ ಶಾಪ ಆಗಿದೆ ಏನೋ ಹಿಂಗೆ ಇನ್ನೊಬ್ಬರು ಶಾಪ ತಟ್ಟಿದೆ ಅದ್ ಕಲೇ ಮಳೆ ಬರ್ಲಂದ ಇ ಈ ತರ ಮೂಡ ನಂಬಿ ಏನೋ ಒಂದು ವಿಷಯ ಏನೋ ಈ ತರ ಮಾತ ಹೇಳ್ತಾರೆ ನಮ್ಮ ಊರಲ್ಲಿ ಜನ ಏನ್ ಮಾಡತೀರ.
ಎಲ್ಲ ಅದೆಲ್ಲ ಪ್ರಕೃತಿ ಮಾರಯಾ ಪ್ರಕೃತಿ ನಿಯಮಕ್ಕೆ ನಾವ್ ತಲೆ ಬಾಗ್ಲೇಬೇಕು ಅಂತ ಮೂಢನಂಬಿಕೆಗ ನಾವು ದಾಸ್ರ ಆಗ್ಬಾರ್ದು
ಹ್ಮ್ ಎಲ್ಲ ಹೋದರ್ಸು ಈ ಟೈಮಿಗೆ ಮಳೆ ಮನೇಲಿಸಿಂದ ಹೊರಗ್ ಬರ್ಲದಂಗ ಆಗ್ತಿತ್ತು ಈಗ ಮಳೆನೇ ಇಲ್ಲ ಏನ್ ಮಾಡ್ತರ ಮೆ ಹೊಲ್ದಲ್ಲಿ ಕಾಲಂದ್ರ ಒಲು ಏನ್ ಮಾಡ್ತ ಒಳ್ಳೆ ಬೆಳೆ ಬಿತ್ತಿದಿವವಿ ಎಲ್ಲ ಅರಗ್ಗಳಾತಿದವಿ ಏನ್ ಮಾಡ್ತೆ
ಪಾಪಾ ನಮ್ ದೋಸ್ತು ನಮ್ ತಮ್ಮ ಅಬ್ದುಲ್ಲಾ ಅಂತ ಅವನು ಇವಾಗ ಅವನು ನಾನು ಹ್ಮ ಇವಾಗ ಅವನು ನಾನು ಅಂದ್ರೆ ಸ್ವಲ್ಪ ಜಗಳ ಆಡ್ತಾ ಇದ್ದೀವಲ್ಲಾ ಅದ ಜಗ ಆಡತರ ಎಲ್ಲ ಮೋಗೋಲ್ ಬಿದ್ದೋಗ್ ಬಿಡ್ತು
ಓ ಇನ ತ ಬಿಟ್ಟ ತನೆಫೋನ್ ಅಯೋ ಮಾರಯ್ರೆ ನೋಡಪ್ಪಾ ಸುಮ್ಮನೆ ಮಜಾ ಮಜೆ ಈಗ ಡ್ಲೇ ಆಯ್ತ ನೋಡಪ್ಪ ಪಾಪಾ ಒಂದು
ಅದೇ ಮತ್ತೆ ನಾಳೆ ನಾನೇ ಆಕ್ತೀನಿ ನನ್ಗೆ ಆಕ್ ಬರುತ್ತಲ್ಲಾ
ಹ್ಮ್ ಹ್ಮ್ ನೀನೇ ಡಿಸ್ಪ್ಲೇ ಮಾಡ್ತೀಯ ರಿಪೇಡಿ
ಇಲ್ಲ ಒಂದ ಆರ್ನೂರ್ ಇಲ್ಲ ಏಳ್ನುರ ರೂಪಾಯಕ್ ಬರುತ್ತೆ ಅದ್
ಓ ಹರ್ತಿದ್ರ ಹಾಕ್ಸಿಬೀಡಪಾ ಪಾಪ ಅವನು ಪರ್ಬ ಬಡುವಿದನ ಪಾಪ ಅವನ ಮನೆಯಲ್ಲಿ ಬಹಳ ಕಷ್ಟಪಟ್ಟು ಫೋನ್ ಕೊಡಿಸಿದ್ದಾರೆ ಅವನಿಗೆ
ಹಾ ಹೌದಾ
ಹ್ಮ್
ಇಲ್ಲ ಅಂದ್ರೆ ಅವ್ರ ಸಾಮಾನ್ ಎಲ್ಲಾ ಊರಲ್ಲ ಇದಾವ
ಹ್ಮ್ ಹ್ಮ್
ಅವರ ಸಾಮಾನ್ಯೆಲ ಊರಲ್ಲಿದಾವಲ್ಲ ಅದಕ್ಕೆ ಈ ತರ ಆಗ್ತಾಯಿರದ್
ಹ್ಮ್ ಹೌದೌದ ಹೌದ್
ಹ್ಮ್
ಮತ್ತೆ ಎಷ್ಟ ದಿನ ಆಯ್ತ ನಿಮ್ ಕಡಿಗ ಮಳೆ ಮಳೆ ಬಂದ ಎಷ್ಟ ದಿನ ಕಂಟಿನ್ಯೂ ಬರ್ತಾ ಇದೆಯಾ ಮಳೆ
ಹಾ ಕಂಟಿನ್ಯೂ ಬರ್ತಾ ಇದೆ
ನಮ್ಮ್ ಕಡಿ ಮಳೆ ಮೋಡ ಆಗತಿದೆ ಮೋಡ ಮೋಡ ಕವಿದ ವಾತಾವರಣ ಎಲ್ಲಾ ಸೃಷ್ಟಿ ಷ್ಟಿ ಆಗುತ್ತೆ ಬಟ್ ಮಳೆ ಬರಲಾಗಿದೆೆ ಏನ್ ಮಾಡ್ತಿರಾ
ಯಾಕ್
ಅದೇ ಗೊತ್ತಾಗ್ಲಾಗೆದ ನಮ್ಗೆನ್ ನಮ್ಮ್ ನಮ್ಮ್ ಊರಿಗಿಲ್ಲ ಮನ್ನೆ ಒಂದ ರೀಸೆಂಟ್ ಆಗಿ ಒಂದ್ ನಾಲ್ಕ ಐದ್ ದಿನದಿಂದೆ ನಮೂರ್ ಬಗ್ಲಾಗಿ ಎಡ್ ಹಳ್ಳಿಗ್ ಮಳೆ ಬಂದಿದೆ ನಮ್ಮ್ ಹಳ್ಳಿಗ್ ಮಳೆನೇ ಇಲ್ಲ ಏನ್ ಮಾಡ್ತಿರಾ
ಹೌದಾ
ಹ್ಮ್ ಅದಕ್ಕ ಏನ್ ಮಾಡ್ಬೇಕು ಏನಿಲ್ಲ ಎಲ್ಲಾ ನಮ್ಮ್ ಸಡಿ ನಮ್ ಕಡಿಗೆಲ್ಲ ಅದು ಮಳಿ ಬಂದಿಲ್ಲ ಅಂದ್ರ ಮೂಢ ನಂಬಿಕೆ ನಮ್ ಜನ ಏನೋ ಅದ ಕಾಂಡ್ ಮಾಡೋದು ಹಣಮನ್ ದೇವ್ರ ಮಾಡೋದ ತರ ಏನೋ ಮಾಡ್ತಾರೆ ಆತುರ ಏನೋ ಮಾಡಬೇಕಂತೆ ಊರೊಳಗ ಹೇಳಿದ್ದಾರೆ ಯಾರೋಬ್ಬ ವಿದ್ವಾಂಸರು ಪಂಡಿತರು ಹೇಳಿದಾರ ಅಂತೆ ನಮೂರಿಗೆ
ಹ್ಮ್
ಹ್ಮ ಅದು ಮಾಡ್ಸ್ಬೇಕಂತೆಲ್ಲ ಈಗ ಗ್ರಾಮದ ಸದಸ್ಯರೆಲ್ಲಾ ಮುಖಂಡರೆಲ್ಲಾ ಎಲ್ಲ ಪಂ ಪಂಚಾಯತಿ ಸೇರಿಸ್ತಾರಂತೆ ನಾಳಿಗೆ ಅದಕಲ್ಲೇ ನಾಳಗ್ ಏನಾಗತ್ತೆ ಅನ್ನೋದು ಗೊತ್ತಾಗಿಲಿ ಇನ್ನ್
ಹೌದಾ ನಮ ನಮ್ ಕಡೆ ಎಲ್ಲಾ ಅಂದ್ರೆ ಇವಾಗ ಡೊಳ್ಳು ನಿಮ್ ಕಡೆ ಎಲ್ಲಾ ಡೊಳ್ಳು ಕುಣಿತಾ ಆಡತಾರ ತಾನೆ
ಹಾ ಡೊಳ್ಳು ಕುಣಿತ ಆಡಿತಾರೆ ಡೊಳ್ಳು ಕುಣಿತ ಮತ್ತು ಅದು ಹಲಿಗಿ ಬರತದಂತ್ರ ಎಲ್ಲ ನಡಿತದೆ ನಮ್ಮ್ ಕಡಿಗಿ
ನಮ್ ಕಡೆ ಆತರ ಇಲ್ಲ ನಮ್ ನಮ್ಮ ಕಡೆ ಅಂದ್ರೆ ಯಕ್ಷಗಾನ ಆಡೋದು ಮತ್ತೆ ಯಕ್ಷಗಾನ ಕುಚ್ಚುಪುಡ್ಡಿ ಭರತನಾಟ್ಯ ಆ ಮೂಡೋಲಪಾಯ ಪಡವಲಪಾಯ ಅಂದ್ರೆ ಕಂಸಾಳ ಈ ತರ ನಮದಲ್ಲಿ ಪ್ರದರ್ಶನ ಆಗುತ್ತಾವೆ
ಹೌದಾ ಇಲ್ಲ ಮಾರಾಯ ನಿಮ್ದು ಸಂಸ್ಕೃತಿನೇ ಬೇರೆ ಇದೆ ಮಾರಾಯ ನಿಮ್ ಸಂಸ್ಕೃತಿ ನಮ್ಗೆ ಬಾಳ ಇಷ್ಟ ಆ ಕಡಿ ಉತ್ತರ ಕರ್ನಾಟಕದವರಿಗಿ
ಹೌದಾ ಯಾ ಕೆ
ಅಲ್ಲ ನಿಮ್ಮ್ ಮಾತಾಲಿ ನಿಮ್ಮ್ ಸಂಸ್ಕೃತಿ ಒಳ್ಳೆ ಒಳ್ಳೆ ರೀತಿಯಾಗಿ ಇರ್ತದೆ ನಿಮ್ದು
ನಿಜ ಮಾರಾಯ ನಮ್ ಕಡೆ ಅಂದ್ರೆ ನಮ್ದು ಉಡುಪಿ ಅಲ್ವಾ ಈ ಕಡೆ ಉಡುಪಿ ದಕ್ಷಿಣ ಕನ್ನಡ ಎಲ್ಲ ತರ ಇದೆ ತರ ಜನ ಮಾತಾಡೋದು ನೀವು ಬನ್ನಿ ನಮ್ ಭಾಷೆ ಕಲಿಯಕ್ಕೆ ನಾವು ನಿಮ್ಗೆ ಭಾಷೆ ಕಲಿಸ್ತೀವಿ
ಬರ್ತಿವ ಬರ್ತೀವ ಸ ಖಂಡಿತವಾಗಿ ಬರ್ತೀವಿ ನಾವು ಈಗ ಒಂದು ಟ್ರಿಪ್ಗೆ ಪ್ಲಾನ್ ಮಾಡಿದಿವಿ ಆಕಡೆ ನಿಮ್ಮ ಉಡುಪಿ ಅಲ್ಲ ಉಡುಪಿ ಮಲ್ಪೆ ಬೀಚ್ ಅಂತ ನೋಡಿದಿದ್ದಾರೆ ನೀವು ಅಲ್ಲೇ ಇರ್ತದಲ್ಲ ಮಲ್ಪೆ ಮಲ್ಪೆ ಬೀಚ್ ಅಂತ
ಅಯ್ಯೋ ಅಲ್ಲೇ ನಾವ್ ಕರಾವಳಿ ಭಾಗದಲ್ಲಿ ಇರೋದು ನಮ್ ಕರಾವಳಿ ಹತ್ರ ನಮ್ ಮನೆ ಇರೋದು ಅಲ್ಲೇ ಮಲ್ ಬೀಚ್ ಅತ್ರ
ಹೌದು ನಾ ಬಾಳ ಬಾಳ ಹೆಸರು ಕೇಳಳ್ಪಟ್ಟಪ್ಪ ಮಲ್ ಮಲ್ಪೆ ಬೀಚ್ ಆಗಿದೆ ಈಗಿದೆ ಅಂತ ಒಳ್ಳೇಗಿದೆ ಅದು ಮಲ್ಪೆ ಬೀಚ್ ಒಂದ ಒಂದ ಸರ್ ನೋ ನೋಡ್ತೀನಿ ಅದಕ್ಕೆೇ ಒಂದೇ ಬರ್ ತಿ ನ
ಉಡುಪಿಗ್ ಬನ್ನಿ ಉಡುಪಿಗ ಅಂದ್ರೆ ಉಡುಪಿಯಲ್ಲಿ ಸೇಂಟ್ ಮೇರಿಸೀಸ್ ಅಂತ ದೀಪ ಇದೆ ಅದುಬ ದೀಪ ದೀಪ ನೋಡಕ ತುಂಬಾ ಚೆನ್ನಾಗಿದೆ ಮಾರಾಯ
ಹೌದೌದು ಅದೇ ಉಡುಪಿ ದೀಪಾದಿ ಅಥವಾ ಅದು ಬೀಚ್ ನೋಡ್ಬೇಕ್ ಅಂತ ಬಾಳ ಆಸೆ ಇದೆ ನನಗೆ ಮಲ್ಪೆ ಬೀಚ್ ಅದು ನೋಡಕ್ ಬಂದೇ ಬರ್ತೀನ ನನ್ಗೆ ಖಂಡಿತವಾಗಿ ಬರ್ತೀನಿ ಅವಾಗ ಫೋನ್ ಹಸ್ತೀ ನೀವು ಬನ್ ಅಂತ ಅವಾಗ ಕಾಂಟಕ್ಟ್ ಅಲ್ಲಿ ಅನ್ ಸಿಗೋಣ ಇಬ್ಬರು
ಇವಾಗ ಬರ್ತಾರೆ ಇವಾಗ ಬಂದ್ರೆ ಅಂದ್ರೆ ಇವಾಗ ಬೀಚಲ್ಲಿ ಬಿಡೋದಿಲ್ಲ ಇವಾಗ ಯಾಕಂದ್ರೆ ಇವಾಗ ಮಳೆ ಅಲ್ವಾ ಮಳೆ ಅಲೆಗಳು ತುಂಬಾ ಬರ್ತಾ ಇರ್ತವೆ ಅಂದ್ರೆ ನೀವು ಜನವರಿ ತಿಂಗಳಿಗೆ ಬನ್ನಿ ಪ್ರವಾಸಕ್ಕೆ ಒಳ್ಳೇದ ಅದು
ಹೌದು ಈಗ ಈಗ ಬಿಡ ಈಗ ಅಲೋ ಇಲ್ಲ ಈಗ ಪೊಲೀಸರೆ ಎಲ್ಲಾ ಬಂಧನ ಮಾಡಿಬಿಟ್ಟಿದಾರ
ಹಾ ಇವಾಗೆಲ್ಲಾ ಬೀಚ್ಲ ಬಿಡೋದಿಲ್ಲ ಈಗೆಲ್ಲಾ ರೆಡ್ ಅಲರ್ಟ್ ಇರುತ್ತೆ ಯಾರು ಹೋಗಂಗಂಗಿಲ್ಲ
ಹ ನಮ್ಗೆ ಇದೆಲ್ಲ ಗೊತ್ತಿದ್ದಿಲ್ಲ ಸಡನ್ನೇ ಬಂದ್ ಬಿಡುತ್ತ ನ ಅದಕ್ಕೆಲ್ಲ ನಿಮ್ಗೆ ಹೇಳಿದ ಇನ್ಫರ್ಮೇನ್ಲ್ಗು ಗೊತ್ತತ್ತು ನಾವು ಬರ ಖಂಡಿತವಾಗಿ ಇಲ್ಕ ಮುಂದಿನ ತಿಂಗಳು ಜನವರಿ ಇದೆ ಹೆಂಗಾದ್ರು ಜನವರಿಗೆ ಬಂದ್ಬಿಡ್ತ್ತವ
ಹೌದಾ
ಹಾ ಹಾ
ಮತ್ತೆ ಏನು ಸಮಾಚಾರ?
ಹ್ಮ ಮತ್ತೆ ನೀವೇ ಹೇಳಬರ್ರೀ ನೀವು ವಾತಾವರಣ ಅಲ್ಲ ಸ ಆಕ ಕಡಿ ದಕ್ಷಿಣ ಕನ್ನಡದವ್ರರು ನೀವು
ಹೌದಾ?
ಹ್ಮ್
ಇಲ್ಲ ಬನ್ನಿ ನಮ್ ಕರಾವಳಿಗೆ ಬನ್ನಿ ನಿಮ್ಗೆ ಆದ್ರೆ ಕರಾವಳಿ ಅಂದ್ರೆ ನಿಮ್ಗೆ ಏವು ನಿಮ್ಗೆ ನಾವು ಮೀನು ತಿನ್ಸ್ತೀವಿ ಯಾವ ಮೀನು ಮ್ಯಾಕ್ರಾಲ್ ಮೀನು ಇದೆ ಮತ್ತೆ ಕ್ಯಾಟ್ಲಾ ಫಿಶ್ ಇದೆ. ಮತ್ತೆ ಬಂಗ್ಡಾ ಇದೆ
ಹಾ ಬಾಂಗಡಾ ಮೀನಾ ಬೇಕು ನಾಮಗೆ ಬಾಂಗಡ ಮೀನು ಅಂದ್ರೆ ತುಂಬಾ ಇಷ್ಟೇ ನಮಗೆ ಅದು ಮಾಡ್ ಕೊಡ್ತೀರಾ
ತಳಿ ಇದೆ ನಮ್ಮಲ್ಲಿ ಮೀನಿನ ತಳಿಗಳು ಎಲ್ಲಾ ತರಹದ ಮೀನಿನ ತಳಿಗಳು ಇದೆ ನಿಮ್ಗೆ ಯಾವ ತರ ಮೀನ ತಿ
ನಮ್ಗೆ ಬಾಂಗಡಾ ಮೀನು ತಿನ್ಬೇಕಂದ ಬಾಳ ಆಸೆ ಇದೆ ನಮ್ಗೆ ತಿನ್ಸತಿರಾ
ಬನ್ನಿ ಮರ್ರೆ ನಿನ್ಗೋಸ್ಕರ ಏನಾದ್ರು ತಿನ್ಸಿ ನಾ
ಓಕೆ ಬಾಂಗಡ ಮೀನು ತಿಂತತ್ರಾಯತ ಅಲ್ಲಿ ಬರ್ದ ಮ ಬಂದ ಬಂಗಾಡಾ ಮೀನು ಅದು ಯಾವ ರೀತಿ ಇರುತ್ತೆ. ಬಾಂಗಡಾ ಮೀನ್ ಅನ್ನೋದು ಅದಕ್ಕೆ ಮೂಳೆ ಇರ್ತದಾ
ಮುಳ್ಳೆರೆಲ್ಲ ಮಾರಯಾ ಮುಳ್ಳೆಲ್ಲಾರ್ದ ಮೀನು ಅದು
ಹೌದಾ ಹಾಗೆ ಮುಳ್ ಮುಳ್ ಇದ್ದು ಮೀನು ಅಂದ್ರೆ ಯಾವದು
ಜಮೀನಾ
ಹೌ ತರಿ ಮಾತ್ತ ನ್ ಬತ ಹೌದಾ ಫೋನ್ ಬರ್ತಾ ಇದಯಾ ನಿಮ್ದು? ಹಾ ಓಕೆ ಸರಿ.